ಆಗ್ಬುಟ್ಟದ ಇನ್ಫಾರ್ಮೇಶನ್ ಬೇಕಾಗಿರದ್
ಏನಗಿದೆ
ನಮ್ ಸಿಸ್ಟರ್ಗೆ ಕ್ಯೂ್ ಏನ್ ಆಗದ ಶಾಪುರ್ದಾಗ ಒಳ್ಳೆ ಕ್ಯೂ ಡಾ
ಕೀವ್ ಡಾಕ್ಟರು ಹು ನಮ್ಗ ಅಷ್ಟ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ನಾರ್ಮಲ್ ಫ್ಯಾಮಿಲಿ ಡಾಕ್ಟರ್ ಅಂತಾನ
ಹಾ
ನಾವ್ ರೆಗ್ಯುಲರ್ ಪೇೇಶೆಂಟ್ ಅವ್ರ ಬಳ ಹೋಗ್ತಿದೀವಲ್ಲ ಹ ನಮ್ ನಮ್ ಮಿಸ್ಸಸ್ಸಿಗನುೂ ಇದಾಗಿತ್ತು ಕಿವೆನೆ
ಹಾ
ಅಲ್ಲೆ ತೋರ್ಸಂದ್ರು ಎಲ್ಲಾ ಇವಾಗ ಎಲ್ಲಾ ಆರಾಮಾಗಿದೆ ಅಲ್ಲಿ ಚೆನ್ನಾಗಿ ನೋಡ್ತನೆ ನೋಡು ಅವನು
ನಮ್ಗ ಚೆನ್ನಾಗಿ ನೋಡ್ಕ ನೋಡೊರ್ ಬೆಕು ಕೀವ್ ಅದು ಜಗ್ಗಿ ಬೆನ್ ಹಾಕತತಿ ಚೆನ್ನಾಗಿ ನೋಡೋರಿದ್ರೆ ಹೇಳು
ಏ ಚೆನ್ನಾಗಿ ನೋಡ್ತಾನೊ ನಮ್ಮ್ ಮಿಸಸ್ ಸಿ ಕಿವಿ ಎಲ್ಲ ಒಳಗಡೆ ಕೊಂಕಣಿ ವಲಸಾಗಿ ಮತ್ತ ಸಣ್ಣ ಸಣ್ಣ ಗುಳ್ಳೆಗಳಾಗಿದ್ದವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾನೆ ಡಾಕ್ಟರ್ ಚೆನ್ನಾಗಿದಾನ ನಂಬಲ್ಲೆ
ಆ ದುಡ್ಡು ಎಷ್ಟನ ಆಗ್ಲಿ ದುಡ್ದುನ್ ಬಗ್ಗೆ ಎನ್ ಟೆನ್ಸನ್ ತಕೊಬೆಡ
ನೀವೆಲ್ಲಾ ದುಡ್ಡಿನ ಬಗ್ಗೆನ ಯೋಚನೆ ಮಾಡಿ ಎಲ್ಲಿ ಡಾಕ್ಟರ್ ಚೆನ್ನಾಗಿದಾನಂತ ನೀವು ವಿಚಾರ ಮಾಡ್ತಾರೆ ನಂಬಳಿ ಆತರ ಇಲ್ಲ
ಏ ದುಡ್ಡನ್ ಬಗ್ಗೆ ಯೋಚನೆ ಮಾಡದೇ ಬೇಡ ನಾವ ದುಡ್ ಎಷ್ಟ ನೋಗ್ಲಿ ಚೆನ್ನಾಗಿರೋ ಡಾಕ್ಟರ್ ಯಾರನ್ನ ಇದ್ರೆ ಹೇಳ
ಅಂತ ಹೇಳ್ದ್ನಲ್ಲ ನಮ್ಮಬಲ್ಲೆ ಚೆನ್ನಾಗೇನಲ್ಲಾ ನಮ್ ಬಲ್ಲೆ ಚೆನ್ನಾಗಿದ್ದಾನಂತ ಹೇಳಿದ್ರು ನೀವು ಏ ನ್ ಇದ್ ಆಡ ನಾರ್ಮಲ್ ಬಿ ಎಚ್ ಎಂ್ ಎಸ್ ನಾರ್ಮಲ್ ಡಾಕ್ಟರ್ ಇದಲ್ಲಿ ಎಲ್ಲ ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತ ್ ಬ ನಾಲೆಜ್ ಇರ್ಲಿಲ್ಲ ಅಂದ್ೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ ದಡ್ ದೊಡ್ಡ ಎಂ ಎ ಎಂ ಡಿ ಡಾಕ್ಟರ್ ಬಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಬಂದ ನನ್ಗೆ ಗೊತ್ತಾ ಅದ್ರ ಬಗ್ಗೆ
ಅಲ್ಲಾ ನಮ್ದು ಕಿವಿ ಕಿವಿ ಕಡಿಮ ಆಗ್ಲಿಕಂದ್ರೆ ಏನ್ ಮಾಡ್ಬೇಕು
ಕ ಕಮ್ಮಿ ಕಲ್ಲಿಂದ್್ರರು ಒಳ್ಳ ಅವ್ನ್ ಬಳಿ ಕಮ್ಮಿ ಆಗ್ತದ ಕಮ್ಮಿ ಅಲ್ಲಿಿಲ್ಲ ಅಂದ್ರೆ ಒಳ್ಳೆ ಬೇರೆ ಟ್ರೀಟ್ಮೆಂಟ್ ಮಾಡಿ ಒಟ್ಟ
ನಾಕ್ ನಾಕ್ ಸಲ ಬರ್ಬೇಕೆ ನಿಮ್ಮಲ್ಲಿ ತೋರ್ಸೊಂಡ ಹೋಗ
ಹ್ಮ್ ಮತ್ತೆ ಎಲ್ಲಾನು ಒಮ್ಮೆ ಆಗಂದ್ರೆ ಆತ ಒನ್
ಅಲ್ಲ ಏ ಒಂದ್ ದಿವ್ಸಲ್ಖರಾಮ್ ಮಾಡಕ್ ಆಗಲ್ಲ ನಾ ರೊಕ್ಕ ಹರ್ಚ್ಚೋದನೇ ಬ ಅೆ ನಮ್ ನಮ್ಮಂತ ಬಡವರು ನೋಡೋದು ರೊಕ್ಕ ಹುಚ್ಚಿ ಬಿಡೋದು ನಮ್ಮಲ್ಲಿ
ಚೂಡಲ್ ಆಗಿ ಇದು ಕೊಡ್ತವೆ ಟ್ರೀಟ್ಮೆಂಟ್ ಆಯುರ್ವೇದಿಕ್ ಎಂತವು ಒಮ್ಮೆ ಅಲೋಪ್ಯತಿಕ್ ಕೊಟ್ಟನಂದ್ರ ದೊಡ್ಡ ಕಿಡ್ನಿ ಇದಾಗಿ ಡ್ಯಾಮೇಜ್ ಎಫೆಕ್ಟ್ ಆತಾವ ಅದಕ್ಕ ಗೋರ್ಮೆಂಟ್ ಏನ್ ಮಾಡಿದ ಈಗ ಒಮ್ಮೆ ಎಫೆಕ್ಟ್ ಇರುವ ಗೋಲಿಗಳು ಮತ್ ಮೆಡಿಸಿನ್ಸ್ ಕೊಡಬಾರ್ದ ಅಂತ ಹೇಳಿ ಮೇಲಿಂದ ರೂಲ್ಸ್ ಬಂದದ ಗೋಲಿಗಳುಳ್ಕಡ ಅಂತ ಹೇಳಿ ಇವಾಗ ನಮ್ಮ್ ಡಾಕ್ಟರ್ ಅಲ್ಲಿ ಅದು ಪಾಲಿಸಿ ತೊಂದ್ರೆಾ ಇದು ಮಾಡಕ ಅಲ್ಲಿಂದ ನೆ ಕೊಟ್ಟು ಆರಾಮ್ ಮಾಡ್ತಾನ ಬರ್ಬೇಕು ಒಂದ ಎರಡ್ ಬೇರೆ ಇಿಟ್ ಕೊಟ್ಟ ಮಾಡ್ಕೊಂಡ ಹ ಹಪ
ಹ್ಮ್ ಹ್ಮ ಈ ತರ
ಹ್ಮ್
ಈಗ ನಾನು ಒಂದ ಪ್ರಶ್ನೆ ಕೇಳ
ಹ್ಮ್
ಈತರ ಹೇಳಿ ಹೇಳಿ ಎಷ್ಟು ಮನಿ ನಾವ್ ಮಾಡಿರಿ ನೀವು
ಯಾರ ಯಾರ ನಾಳು ಮಾಡಿಲ್ಲಪ್ಪಾ ಎಷ್ಟೋ ಜನಗಳು ಬಂದ ನಿಮ್ಿಂದ ಒಳ್ಳೆ ಇದು ಮಾಡಿದಪ್ಪಾ ನಮ್ಮನನವಿಗೆ ಆರಾಮ ಆಗ್ಯದ ಒಬ್ಬನು ಯಾವಾಗಂದ್ರ ಈಗ ಎರಡ್ ತಿಂಗಳಿಂದೆಬ ಅಪೆಂಡಿಕ್ಸ್ ಆಗಿತ್ತು ಕಳತು ತ್ತ ಬಿದ್ದಿದ್ದವು ಮತ್ತ ಹೊಟ್ಟೆ ಬಾವು ಬಂದು ನೀರು ತುಂಬಕೊಂಡಿತ್ತು ಹೊಟ್ಟೆಯಲ್ಲಿ ಅದಕ್ಕೆ ನಮ್ ನಾರ್ಮಲ್ ಡಾಕ್ಟರ್ ಇದ್ದ ಅವನ ಬಳಿ ತೋರ್ರಿಸ ್ರು ಅವನ್ ತನ್ನ ಕೈಲಿ ಆಗೋಟ್ಟ ಅಷ್ಟೇ ಕೆಲ್ಸ ಮಾಡ್ತಾನ
ಹ್ಮ್
ತನ್ ಕೈಲೆ ನೀಗ್ಲಾರ್ದು ಮುಂದೆ ತಮ್ಮ್ ಎಮ್ ಡಿ ಡಾಕ್ಟರ್ ಅಂತದನ್ನ ಸರ್ಜರಿ ಡಾಕ್ಟರ್ ಅವ್ನಿಿಗೆ ರೆಫರ್ ಮಾಡ್ತಾನ ಅವ್ನ್ ರೆಫರ್ ಮಾಡಿ ಅವ್ನಿಿಗೆ ರೆಫರ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಒಂದ್ ಅಪಂಡಿಕ್ಸ್ ಆಪರೇಷನ್ ಎಟ್ ಅ ಟೈಮ್ ನಲ್ಲೇ ಮಾಡಿ ಅದು ಮತ್ತ ನೀರು ತುಂಬ್ಕೊಂಡ್ದು ಮತ್ತ ಕಿಡ್ನಿ ಅದ ಕ ಕಳ್ಳಿಗೆ ತೂತ ಬಿದ್ದ್ದು ಎಲ್ಲಾನು ಒಂದೇ ಟೈಮ್ ನಲ್ಲ ಎಲ್ಲ ಆಪರೇಷನ್ ಮಾಡಿದಾವ ಮಾಡಿ ಎಷ್ಟು ತ್ತ ಎರಳ ಲಕ್ಷ ಬಿಲ್ ಯತಿ ಬಿಲ್ ಆಗಿ ಮತ್ತೆ ಒಳ್ಳೆ ಒಂದ್ ತಿಂಗ್ಗಳಗ ಅಂತ ಅದ್ರ ಡ್ರೆಸ್ಸಿಂಗ್ ಅದ್ ಮಾಡಿ ಮತ್ತೆ ತ ಹೊಲಿಗೆ ಬಿ ಬಂದ ನಮ್ದದಕ್ಕ ವಲ್ಚಿ ಬಿಚ ಮಂದಾಗ ಮ ಡಾಕ್ಟರ್ನ ಇಲ್ಲಿ ಕಂಡಿಲ್ಲ ಸರ್ ಎಟ್ ಅ ಟೈಮ್ಲ್ಲಿ ಮೂರ್ ಆಪರೇಷನ್ ಸಕ್ಸಸ್ಫುಲ್ಗಿ ಮಾಡ್ಯನಾ ಹಾಗ ಯಾವಾಗ್ಲೂ ನಾನು ಚಿರಋಣಿ ಆಗಿರ್ೆ ಅಂತಾನ ಅಂತೇಳಿ ಅವ್ನಿಗೆ ಒಂದು ಇದು ಮಾತ್ ಕೊಡ ಮಾತ್ ಇದು ಮಾಡ್ಯವದವನ್ಂತ
ಮಾಡಿದ್ದೇಾವ ಎಂಬಿ ಡಾಕ್ಟರು ನಿಮ್ ಡಾಕ್ಟರ್ ಅಲ್ಲಲ್ಲ
ರೆಫರ್ ಮಾಡಿದ್ದದು ಹೇಳುತ್ತಾ ಹ್ಮ್ ಇಲ್ಲ ನಮ ಇಲ್ಲ ಬಿ ಎಚ್ ಎಂ ಎಸ್ ಏನ ಆದ ಅಷ್ಟೇ ಮಾಡ್ತಾನವ ಗೌರ್ಮೆಂಟ್ ನಿಂದ ಬಿ ಎ ಎಂ ಎಸ್ ಏನ್ ನೋಡ ಬಕ್ಕು ನಾರ್ಮಲ್ ಗ್ಲುಕೋಸ್ ಹಚ್ಚ ಟೈಪ್ನಲ್ಲಿ ಇರುವಂತ ಕೆಲ್ಸಗಳು ಅಷ್ಟೇ ಮಾಡ್ತಾನ ಅದಂದ್ಬಿಟ್ಟು ಸರ್ಜರಿ ಮಾಡಕ ಅಲವೇ ಇಲ್ಲ ಮತಿ ಯಚ್ಚು ಅವರು ಬಂದ್ ಯಶ್ ಅವನ್ ಮೇಲೆ ಆಕ್ಷನ್ ತಗಂತಾರ ದಂಡ ಕಡ್ಸಂತರ ಇಷ್ಟಂತ ಕ ಜೈಲು ವಾಸ ಇರ್ತ ಅವ್ರಿಗನು ಅದು ಗೋರ್ಮೆಂಟ್ ಇಟ್ಲಿಂದನೇ ಆಕ್ಷನ್ ಅದು ಗೊತ್ತಾ
ಅ ತರ ಹೇಳಿ ಎಷ್ಟು ಜನ ನಾಳ ಮಾಡಿರ ಅಂದೇ ನೀವು
ಹ ಡಾಟ್ರಂದು ಮತ್ತೆ ಬೆಟ್ಟಿ ಯಾಗಿ ಹೋಗಿ ಅವ್ರಿಗೆಲ್ಲಾ ಸೊ ನಿಮ್ಂತ ಇರ್ಬೇಕ್ರೀ ನಮ ಶಾಪ ಒಳ್ಳೆ ಇಂಪ್ರೂವ್ ಆಗ್ತ ದ ನಿಮ್ಮತ್ರ ಡಾಕ್ಟರ್ಿಂದ ಜೀವಗಳು ಬಹಳ ಇದ ಆತವ್ರಿ ಅಂತ ಹೇಳಿದ್ ಮಾಡಿ ಹದಾವ ಹ್ಮ್
ಅದು ನಾನ್ ಮನೆ ಬಿ ಒಂದು ಗ್ಲುಕೋಸ್ ಹಚ್ಚಿ ಆರ್ನೂರು ಏಳ್ನೂರು ರೂಪಾಯಿ ಸಿಗಂತೀರ ಅಂತ ತ್ತ ಮೋಸಲ್ಲನದು
ಮೋಸನಕ ನಪ್ಪಾ ಒಂದು ಬಾಡಿಗೆ ಈಗ ಹಾಸ್ಪೆಟ್ಲ್ ಬಾಡಿಗೆ ವರ್ಷಕ್ ಮೂರ್ಲ ಕ್ಷೆ ಅದ ಅದು ತೆಗಿಬೇಕು
ಅದ ತೆಗಬೇಕಂತೇಳಿ ಸುಮನೆ ಸುಲ ಜಾಸ್ತಿ ಬಲ್ು ಮಾಡದಣ
ಮತ್ತ ತನಗ ಇಲ್ಲ ಅವ್ನಿಗೆ ಒಂದ್ ಸ್ವಲ್ಪ ಊಟ ಬೇಕಿಲ್ಲ ಜೀವನ ನಡ್ಸಕ್ ರೊಕ್ತ ಕರ ಬೇಕಿಲ್ಲ ಈಗ ಒಂದ್ ಅದೇ ಇದಾದಪ್ಪ ಜೀವನ ರೂಪಿಸ್ಕೋಕ್ ಅದ ಒಂದು ವೃತ್ತಿ ಅದ ಒಂದು
ಹ ಅಲ್ಲ ವೃತ್ತಿ ಆದ ಬಿಡು ಎಷ್ಟ್ ತಬಕ್ ಅಷ್ಟೊತ್ ತಬಕ್ು
ನನ್ ಏನ್ ಉಳ್ಳ್ಯಲ್ಲ ಸದ್ದ ಗ್ಲೂಕೋಸ್ ಎಲ್ಲೂಡ ನ ಎಲ್ಲ ಮುನ್ನೂರುೂಪಾಯ ಅ ಬೆಡ್ ಚಾರ್ಜ್ ನೂ ನೂರು ರೂಪಾಯಿ ನಾಕನೂರು
ಹ್ಮ್
ಮತ್ತ ಇಂಜೆಕ್ಷನ್ ಮಾಡಿದ್ದು ಓಪಿ ಡಿ ಚಿ ಚಾರ್ಜ್ ಅಂತ ಮ ಡಾಕ್ಟರ್ ಆಗಿಂದ ಅವನಿಗೆಂತ ಪೇೇಶೆಂಟ್ಂದ ಎಷ್ಟಂತ ಎಲ್ಲಾ ಕಡೆ ಯನೂರ ನಂಬಲ್ಲಿ ನೂರ ಪಾಯ ಆದ ಬೇರೆ ಅದನ್ನು ತೆಗಿಬೇಕು ಮತ್ತೆ ಎ ಅದೇ ನೂರು ರೂಪಾಯಿ ಲಾಭ ಅಷ್ಟೇ ಅವ್ನಿಗೆ ಒಬ್ಬೊನ ಪೇಷಂಟ್ಲಿಂದ
ಅವನಿಗೆ
ಹ್ಮ್
ನೂರು ರೂಪಾಯಕಿಂತ ಜಾಸ್ತಿನ ಇತ್ತಂದ್ರೆ
ಜಾಸ್ತಿ ಇಲ್ಲ ನಂಬಲ್ಲಿ ಜಾಸ್ತಿ ಇಲ್ಲ ಬಟ್ ಬೇರೆ ಕಡೆ ಹೆಂಗ ಗೊತ್ತಿಲ್ಲ ನ ನಮ್ದ ನಮ್ದ್ ಅಷ್ಟೇ ಮಾತಾಡ್ತವಿ ನಾ ಇನ್ನೊಬ್ ಡಾಕ್ಟರ್ ಬಗ್ಗೆ ನಾವ್ ಮಾತಾಡಲ್ಲ ಇಲ್ ಗೊತ್ತಾ ಮನುಷ್ಯ ನಮ ನಮ್ ಎಲ್ಲಾ ನೀನು ನೀವು ಒಬ್ಬ ಮನುಷ್ಯಾಗಿ ಇನ್ನೊಬ್ಬ ಡಾಕ್ಟರ್ ಬಗ್ಗೆ ಆಸಹ ವರ್ತನೆಗಳು ಮಾತಾಡುದು ತಪ್ಪಾಗುತ್ತೆ ಗೊತ್ತ ಹ್ಮ್ ಅಲ್ಲ ಆ ರೀತಿನ ಮೊದ್ಲ ಬಿ ಎಂ್ ಎಸ್ ಬಿ ಎಚ್ ಎಂ ಎಸ್ ಡಾಕ್ಟರ್ ಹಓದು ನಿನಗೂ ಗೊತ್ತಾಗುತ್ತೆ ಅದು ಏನಾದಾದ್ರ ಅಂತ ಹೌ ಅಲ್ಲ ಅವ್ರು ನಿನ್ ಬಗ್ಗೆ ಮಾತಾಡ್ತಾನ ನೀವ್ ಹೊಲ್ದಲ್ಲಿ ರಗಡ್ ಬೆಳೆ ಬೆಳತಿ ಆ ರಗಡ್ ಗಳಿಕೆ ಮಾಡ್ಬ ವ ಏ ಅವ್ ಸಾಣಗೋಡ ಹಿಂಗ ಅನಪ್ಪಾ ಅಂತ ಹೇಳಿ ಅವ್ ನಿನ್ ಬಗ್ಗೆ ಏನ್ರ ವರ್ತನಗಳು ಮಾತಾಡ್ತಾನ ಹೆಂಗು ಇನ್ನೊಬ್ರ ಬಗ್ಗೆ ಮಾತಾಡದು ತಪ್ಪಾಗತ್ತದು
ನಾನ್ ಮಾತಾಡ್ತಾ ಇಲ್ಲ ಇದ್ದ ಹೇಳ್ತಾ ಇದ್ದೀಿ ನಾನನ್ ಮ ಡಾಕ್ಟ್ರ್ ನಾನ್ ನಿಮ್ ಡಾಕ್ಟರ್ ಬಂದಿದ್ದೇನೆ ನಾನು ನಿಮ್ ಹಾಸ್ಪಿಟ್ಲ್ಗ
ಹ್ಮ್
ಹ್ಮ್ ಏನಪ್ಪಾ ಏನು ಸತ್ಯನಸ್ ಎಲ್ಲಾರನ್ನ ಒಂದ್ ಗ್ಲುೂಕೋಸ್ ಹಚ್ಚೋದು ಎರಡ್ ಸಾವಿರ ಮೂರ್ ಸಾವಿರ ಹಚ್ಚೋದ ಒಂದ ್ ಹೋದು ಎರಡ್ ಸಾವಿರ ಮೂ ಸಾವರ ಎೋದು ಹಂಗ್ ಮಾಡಿದ್ರ ಯಾರತಾನೆ ಬಡವರು ಉದ್ದಾರ ಆತಾರ ಹೇಳ
ಅವನು ಅಟ್ಟ ಹಚ್ಚಲು ಒಟ್ಟ ಟ್ರೀಟ್ಮೆಂಟ್ ಒಳ್ಳೆ ಕೊಡ್ತಾನ ಎಷ್ಟ ರಕ್ಕ ಹುಚ್ಚಿದ್ರುನು ಅವ್ರ ಮಿನಿಮಮ್ ಒಂದ್ ಬೇರೆ ಗ್ಲೂಕೋಸ್ ಹಜ ಒಂದ ಎರಡ್ ವರ್ಷ ತನ ಒಳ್ಳಿ ಯಾವುದೇ ಜಡ್ಡುಗಳು ಬರದಿಲ್ಲ ಅವ್ನಿಗೆ
ಅಯ್ಯಪ್ಪ ನೋಡಿನಿ ನೋಡನಿ ಆ ಮೂರ್ ವಾರ ಆಯ್ತು ಕಂಟಿನ್ಯ ನೀ್ ಬರಾಕ ಅಂದ್ರಿ ಆರಾಮಕ್ಕಾಲ ಆಗದಪ್ಪಾ ಒ ಇಲ್ಲಂದ್ರ ಒಂದ್ ಹದ್ಿನೈದು್ ಇಪ್ಪತ್ತು ಸಾವರ ಆಕ್ ನನಿಗೆ
ನೀಗ್ ಬಂದಿಲ್ಲ ಸ್ಟೋನ್ ಪೇಷೆಂಟ್ ಅದು ಅವ್ನಿಿಗೆ ಬೇರೆ ಕಡೆ ಹೋಗಿದ್ದ ಹಿಂಗೆ ತೋಸ್ಕಾಳಕ
ಹ್ಮ್
ಮಿನಿಮಮ್ ಎಂಟಮ ಎಮ್ ಆಗಿಬಿಟ್ಟಪ್ಪಾ ಅವು ಿಯಲ್ಲಿ ಪಾಸ್ ಆಗ್ಬೇಕಂದ್ರೆ ಬಾಳ ಅಂದ್ರೆ ಎಂ್ ಎಂ್ ಎಲ್ಲಿ ಪಾಸ್ ಆಗ್ ತುತು ನೀನ್ ಅತಿಿ ಮೀರಿ ಹೋಗಿಬಿಟ್ಟದ ಮೂರ್ ಎಂ್ ಎಂ್ ಹೆಚ್ಚ ಆಗಬಿಟ್ಟದ ನಿನಿಗೆ ಸ್ಟೋನ್ ಪಾಸ್ ಆಗೋದು ಬಹಳ ಕಠಿಣ ನಿನಗೆ ಸರ್ಜರಿ ಮಾಡ್ಸಬೇಕು ಬ್ಲಾಸ್ಟ್ ಮಾಡ್ಸಬೇಕಕ್ ಅಂತೇಳಿರಪ್ಪ ಬೇರೆ ಕಡೆ ಬರ್ದದ್ರ ಇನ್ನೊಬ್ಬ ಡಾಕ್ರ್ ಇಂಗೆ ನಾ ಅದೇ ಊರಲ್ಲ ಆ ಕಡಹಳ್ಳಿಯಲ್ಲಿ ಹಿಂಗ ಅವ ನನ್ ಬಿಟ್ಟೆ ಅದ ಪೇಶಂಟ್ ಏನಂದ ನೋಡ್ಪಾ ನನ್ ಹಿಂಗ ಸ್ಟೋನ್ ಆಗ್ಯ ಈತರ ಬ್ಲಾಸ್ಟ್ ಮಾಡ್ಸ್ಬೇಕು ಮತ್ತೆ ಸಜ್ಜೆ ಮಾಡಸ್ಬೇಕ ಅಂತಂದ ಲ್ಲ ನಮ ಬಲ್ಲಿಿ ಬಾರಪ್ಪಾ ಚೆನ್ನಾಗಿದ್ದಾನ ಅಂತ ಿ ಮೂರ್ ಬೇರ್ ಗ್ಲುೂಕೋಸ್ ಹಸ್ತವಿ ಮೂರ್ ಬೇ ಟೈಮ್ ನಲ್ಲಿ ಕಲಾಸ್ ಆಗ್ತಾವು ಬ್ಲಾಸ್ಟ್ ಅಲ್ಲಿ ಆಗ್ಲಿ ಸ್ವಲ್ಪ ಸ್ವಲ್ಪ ತುಣಕ್ ತುಣಕ್ ಆಗಿ ಕ್ಲಿಯರ್ ಆತಂತಂದಿವವಿ ಮತ್ ನಂಬಲ್ಲಿ ಬಂದ ಮೂರ್ ಬೇರ್ ಗ್ಲುಕೋಸ್ ಹಚ್ಚಿನ್ ಅ್ರ ದ್ ಹೋತವ್ರೊಕ್ಕ ಎಷ್ಟೋದು ಮಿನಮ್ ಆರು ಸಾವಿ ಹೋಗ್ಯವ ಆದ್ರೂ ಕ್ಲಿಯರ್ ಅದ ಸರ್ಜರಿ ಮಾಡ್ಸಿದ್ರೆ ನಲ್ವ ಸರ್ ಪ ಅದ್ ಗೊತ್ತ
ಅಲ್ಲ ಅದು ಕ್ಲಿಯರ್ ಆಗಿರಲ್ಲ ತಕ್ಕ ಮಟ್ಟಿಗೆ ಎಷ್ಟು ಸ್ವಲ್ಪ ಆರಾಮಾಗಿರುತ್ತೆ ಆಮೇಲೆ ಮತ್ ತ್ರಾಾಸ ಆದ್ದವ್ರಿಗೆ ಹ ಅದು ಸ್ವಲ್ಪ ಆರಾಮಗಣ ಏನಿಮ್ಗ ಕಿಡ್ನಿ ಸ್ಟೋನ್ ಇಲ್ಲ ಕಡಿೆ ಇದೆ ಅನ್ನೋದು ಅವ್ರನ್ನ ಕಳಸೋದು ಆಯ್ತ್ತ್ತೆ ಹಂಗಿದ್ದಂಗೆ ಬ ಾಸ ಅ ಮತ್ತೆ ತ್ರಾಸಾಗದು ಒಟ್ಟಿಗ್ ಎಲ್ಲಿದ್ ನಿಮ್ಮಲ್ಲಿ ನ್ ಸ್ಕ್ಯಾನಿಂಗ್ ಮಾಡದನಾ
ಏನಿಲ್ಲ ನಮಂಳಿ ಸ್ಕ್ಯಾನಿಂಗ್ ಎಲ್ಲಿಂದ್ರ ಔಟ್ ಆಫ್ ಏನು ದೇಶಕ್ಕೆ ಏನಂತಾರೆ ಇಂಗ್ಲಿೀಷ್ ಅಲ್ಲಿ ಕಂಟ್ರಿ ದೇಶಕ್ಕೆ ಕೆಇಂಗ್ಷ್ ನಲ್ಲಿ ಏನ್ಂತಾರೆ ಹ ಔಟ್ ಆಫ್ ಕಂಟ್ ನ ಅವನ್ ಬಂದು ನಂಬಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಹಾಕ್ಯವನ ಅವನು ಹೆವಿ ನೆಲಜ ಅದ ಅವನು ಒನ್ಲಿ ಡಿಜಿಟಲ್ ಸ್ಕ್ಯಾನಿಂಗ್ ಅದ ಅವನ ಬಲ್ಲಿಿ
ಹ್ಮ ಅವ್ನ್ ಬಳಿ ಅವ್ನ ಬಳ ಏನ್ ಮಾಡ್ಸಕ್ ಕಳ್ಸದ ಅವ್ನ್ ಬಳಿದ್ ರೊಕ್ಕ ಹುಚ್ಚದ
ಇಲ್ಲೋ ಈ ಪೇಶೆಂಟ್ ತನ್ ಆರಾಮ್ ಇಲ್ಲಾರನೆ ಬರ್ತಾರ
ನನಗ್ ಏನ್ ಡೌಟ್ಪ್ಪ ಎಲ್ಲ ಮರಳು ಮಾಡಿ ಬಿಿಟ್ರೆ ಅನ್ಸ್ತನ್ ನನಗೆ ಸುಳ್ಳು ಸುಳ್ಳು ಏನೇನ್ ಹೇಳಿ ಅವ್ರಿಗೆಲ್ಲಾ ಮೈಂಡ್ ಮೈಂಡ್ ವಾಶ್ ಮಾಡ್ರೆನ್ ಅನಿಸ್ತದೆ
ಮೋಟಿವೇಟರ್ ವಿತ್ ಡಾಕ್ಟರ್ ಅಂತಂದ್ರೆ ನಮ್ಮ ಶಾಪುಲ್ದಲ್ಲಿ ಅದು ಬಸವ ಆಸ್ಪತ್ರೆ ದಾವಾಖಾನ ಶಂಕರಗೌಡ ಹೇಳ್ಳ್ಯ
ಹ ಹ್ಮ್ ಹ್ಮ ನಾನ್ ಅಲ್ಲಾ ನನಗ ಎಷ್ಟು ಮರಳು ಮಾಡ್ತ ರಿ ನೀವು ಇನ್ನ ಬೇರೆರ್ ಶಿಕ್ರೆ ಎಷ್ಟು ಮಳ ಮಾಡ್ಲಕ್ಕಿಲ್ಲ ನೀವು
ಡಾಕ್ಟರ್ ಹಂಗಾನ ಹಿಂಗಾನ ಅಂತಿ ಮರಳು ಮಾಡ್ತ ರಿ ಬೇರರ್ಗಿನ ಎಷ್ಟ್ ಮಾಡಲು ಮಾಡ್ಲಕ್ಕಿಲ್ಲ ಅಂದೇನೆ
ಒಬ್ಬ ಯಾರಿಲ್ಲ ಪೆಟ್ರೋಲ್ ಹಾಕ ವಿಚಾರ ಮಾಡನ ಇವ್ರ ಕೈಕ ಕೊಟ್ರೆ ಇವರು ರೊಕ್ಕನ್ ಸ್ವಲ್ಪ ಐವ್ ರೂಪಾಯಿ ಜೇಬಗ್ ಹಾಕೊಂಡು ಐವತ್ತು ರೂಪಾಯಿ ಹಾಕ್ತಾರಂತೆ ತಾನೇ ಹೋಗಿ ಒಂದ ಬಾಟ್ಲಲ್ಲಿ ತುಂಬ್ಕ್ ಬರ್ತಾನ ನಡೆ ನಡ್ಕೊಂತ ಹೋಗಿ ಗೊತ್ತಾ
ಹಾ ಹಾ ಸರಿ ಸರಿ ತೋಪ ಮತ್ತೆ ತಚ್ತೇನಿಲ್ಲ ನಾನು
ಸರಿ ಸರಿ ಹ್ಮ್
ಯ